ಹಲೋ
ಹ
ಏ ಕಟ್ಯ್ತಲ್ವ ಯಾಕ
ಏ ನೀನೇ ಕಟ್ ಮಾಡಿದ್ದೀನೆ ಅವಾಗ
ನಾನು ಕಟ್ ಮಾಡಿಲ್ಲ
ಇವಾಗ ಅಲ್ಲಿಗ ನಿತ್ತದಲ್ಲೇ ಅ ಎರಡು ನಲ್ವತ್ತ ಎಂಟಕ್ಕೆ
ಅದೆಂಗ
ಹಾ
ಇಲ್ಲ ಇಪ್ಪತ್ ಮೂರ್ ಇಪ್ಪತ್ ನಾಲ್ಕು ಸೆಕೆಂಡ್ ಐತಿ
ಹೂ
ಇನ್ನೂ ಏನಿಲ್ಲ
ಅದನ್ನ ಅದೇ ಕಾಲಿಂದ ಇದು ತೋರ್ಸಕತ್ತದ
ಹ ಹಾ ಎಡ್ರಾಗ್ ಹೋಗಿರಿ ನೀವು ಎಡ್ರಗ್ ಹೋಗಿರಿ ನೀವು
ಬಸ್ಗೆ ಬಿಜಾಪುರ್ದಾಗ ಆದಿವಿ
ಅವರಂದ ಚಡ್ಚಣ್ಣ
ಹಾ
ನ್ ಸಾಲಿ ಬಣ್ಣ
ಹಾ
ನಿಜ
ಬಸ್ ಗೆ ಬಂದಿವಿ ಬಿಜಾಪುರ್ದಾಗ ಇದೇವಿ ಸ ಟ್ರೈನಿಗೆ ಹೋಗಬೇಕು ರೈಲ್ ವೆ ಸ್ಟೇಷನ್ ದಾಗಾ ಆದಿವಿ ಆ ಕೊಚ ಅಳ ಚಣಕ್ಕಾ
ಹಾ ಹಾ ಹಾ ಹಾ ಪೈ್ಯಾಸ ಇದ್ದ್ಯ ನಾಳೆಗ್ ಬರ್ತಾರನು
ಸುದಿದ್ದ್ಯ ಬರ್ಲ ಅನ್ಸುತ್ತಾ ಕೊಯ ಬರ್ತಾನೆ ಆಯತು
ಎಷ್ಟ ಕಿಲೋಮೀಟರದ ಅಲ್ಲಿಂದ ಚರ್ಚು
ಹೌಲಾ
ಹಾ
ಮೈಸೂರು ಗೆ ಹೋಗ್ತೀನಿ ನೋಡು
ಯಾರ
ಇಾನ ಸ್ಧಂಗ
ಹಲೋ
ಹಾ
ಚಡ್ಚಂಡ ಎಷ್ಟ ಕಿಲೋಮೀಟರ್ ಅದ ಅದು
ಅರವತ್ತು
ಟ್ರೈನ್ ಟ್ರೈನ್ ಅದನುೋ ಅಲ್ಲಿ
ಹ ಗಡ್ ಸಣ್ಣ ಸಣೆ ಹಾಕದ ನಾವು ಹೋಗುವ ಊರ್ ಅರ್ವತ್ ಕಿಲೋಮೀಟರ್
ಹಾ ಹಾ ಹಾ ಹಾ ಅಲ್ಲ ಸೀದಾ ನೀವು ಹೋಗರ್ಿಗೆ ಹೋಗ್ತದ ಟ್ರೈನ್ ಅಂದೆ
ಹಾ
ಟ್ರೈನ್ ಎಟ್ಟಕದ.
ಏಳುಕ
ಹಷ್ಟಕ ಮತ್ತೆ ಸಮಾಚಾರ ಮಳಿ
ರ ಮಳಿ ಮಳಿಯಾರ ಅದನ್ನು ನೂರ
ನೀಿನ ಇಲ್ಲಿ ಬಳಿ ಬರಗತ್ತತ್ತು ನೀಿನ
ಇಬ್ರು ಇಬರು ಟೇಟ್ ಒಡದ್ರಿ ಅಲ್ಲ ಗಾಡಿ
ಹೂ ಪ್ರವೀಣ್ ಹೊಡ್ದನಪ್ಪ ಸುಮ್ಮ ಸೀದಾ ಆ ಅದು ಅವನೇ ಹೂಡ್ದಾನ ಜಾಸ್ತಿ ನಾವ ಒಂದ ಎರಡ್ನೂರು ಕಿಲೋಮೀಟರ್ ಹಟ್ಟೆ ಹೊಡ್ದನಿ.
ಮೈಸೂರು. ಮುಜಾಲೆ ಆರಕ್ಕ ಬಿಟ್ರ ಅಂತ್ ಹ್ ಅ ದರೋಡಿ. ಆರಕ್ಕ ಹೋಗಿ ಮುಟ್ಟೈರ್ ಅಂತ್.
ಹಲೋ.
ಹಲೋ.
ಊಟ.
ಊಟ ಆಗ್ಯದಲಾ ಹ್ಮ್. ಊಟ ಆಗ್ಯದಲಾ. ಮತ್ತ ಏನ್ ಇಲ್ ನೋಡ್. ನಿದ್ದಿ ಬಂದ್ರಾ ಇನ್ನ ಏಳ ನಿಮಿಷ. ಹ್ಮ್ ಒಂದ್ ಎಟ ಜನ ಸೇರಿ ಹಾಕದ.
ಹಸುರಾದ ಗುಡ್ಡ ಪಡ್ಡ ಮನ್ಗೊಂಡಿತ್ತು ನೀನು ಹಂಪಿ ಹೊಸಪೇಟಿ ದಾಡ್ತನ್ ಗೊತ್ತನು.
ಹ್ಮ್.
ಹೊಸ್ಪೇಟೆ ದಾಟಿ ಅಂಡರ್ ಪಾಸ್ ಒಳಗ ಅಷ್ಟ್ ಪಾಸ್ ಆದೇವಂದ್ರ.
ಹ್ಮ್.
ಅಲ್ಲಿಂದ್ರ ಇಂಗ್ ಹೊರಗ್ ಬಂದ್ಬಿಟ್ಟವ್ರ ಹೊಳಿಯಪ್ಪ ಈ ಕಡೆ ಪುರ್ಲ್ಲ ರೈಟ್ ಸೈಡಿಗೆ.
ಹಾ.
ಅಲ್ಲಿಂದ್ರ ಮತ್ ಅದು ಹೊಳಿ ದಾಟಿ ಮುಂದೆ ಎರಡು ಕಿಲೋಮಟರ್ ಬಂದ ಪುಲ್ ಕಡೆ ಎಡಕನ್ ಸಲ್ ಪುಲ್ ಗುಡ್ಡಪ್ಪ. ತೂರಗ ಮಣಗಂಡ.
ಹ್ಮ್.
ನೇಚರ್ ಮನ್ನಗಂಡ್ ಇತ್ತ ಆದ್ರ ಮಸ್ತ್ ಇತ್ತು. ಹದ ನನು ಕೂತ್ ಕುೂತ್ ಕುೂತ್ ಸಾಣ ಭೈತೆೀ ಪಾಸ್ಟ್ ಹೋಗಿ
ಹ್ಮ್.
ನಸಿನ ನಾಲ್ಕಕ್ಕಬುಟ್ಟೆ ಮುರುಕ ನಾಲ್ಕಕ್ಕಬುಟ್ಟೆ ಊರ.
ಹಾ.
ಪೆಟ್ರೋಲ್ ಇಲ್ಲದಕ್ಕ ಒಂದ ತಾಸ ಮುದ್ದ್ಯಾಡ್ದ ಕುುತ್ತವು ಪೆಟ್ರೋಲ್ ಪಂಪ್ ತಗ್ದೇ ಇಲ್ಲಪ್ಪಾ ಆರುವರಿ ತೆಗ್ದ. ಮಂಜಳೆ.
ಅರ್ಧ ಲೀಟ್ರ ರಾತ್ರಿ ಹಾಕಸಿದ ಊರಾಗನ ರಾತ್ರಿ ಹಾಕಿಸಕಸನ್ ನಿಂದ್ರಿಸಿದ್ನ. ನಶೀನ ತೆಗದರತ್ವ. ಹಂದ್ರತ ತೋಪ್ಪ ನ ತಗದೆೇ ಇಲ್ಲ ಶ್ರಾಮ
ಹ್ಮ ಒಂದು ತರದಲ್ಲ
ಹ್ಮ್ ಹ್ಮ ಒಟ್ಟು ಪೆಟ್ರೋಲ್ ಪಂಪ್ ಅಡ್ಡ ಆಡಿಧಿವಿ ಒಂದು ತಗ್ದಿದ್ದಿಲ್ಲ.
ಹ್ಮ್.
ಆರವರೆದ ಕೂತ್ ಫಸ್ಟ್ ಹೋಗಿ ಹಕ್ಸಂದಪ್ಪ ನಾವೇ ಮತ್ ಫಸ್ಟ್ ಹ
ಹಾ.
ನ ಪುಲ್ ಟ್ಯಾಂಕ್ ಮಾಡ್ಸಕೊಂಡ್ ಬಂದೇವಿ. ಇನ್ನ ಒಂದ ನೂರು ಕಿಲೋಮೀಟರ್ ಇತ್ತ ಮತ್ತೊಂದ ಐದನೂರು ರೂಪಾಯಿ್ ಹಾಕ್ಸದು.
ಹಾ.
ಹ ಅರ್ಧ ಟ್ಯಾಂಕ್ ಪೆಟ್ರೋಲ್.
ಏತಿ ಎಷ್ಟ ರೂಪಾಯಿ ಆಯ್ತಲ್ಲ ಪೆಟ್ರೋಲ್ ಎಷ್ಟ ರೂಪಾಯ ಆಯ್ತು
ಅದೇ ಒಂಬೈನೂರ ಇಪ್ಪತ್ ರೂಪಾಯಿ ಹಾಕ್ಸಿದ್ದೆ ಮುಂಜಳೆ
ಹಾ
ಮತ್ತೊಂದ್ ಐನೂರು ರೂಪಾಯಿ ತ ಹಾಕ್ಸ್ಕೊಂಡ್ ಬಂದ್ವ ನೀ ಬರ ಇಲ್ಲಿ ಒಂದ ನೂರ್ ಕಿಲೋಮೀಟರ್ ಇಂದ ಒಂದ ನೂರ ಐವತ್ತು ಕಿಲೋಮೀಟರ್ ಇತ್ತ
ಹಾ
ಹ ಒಂದ ಐನೂರಾ
ಹ್ಮ ಸಾವಿರದ ಹದ್ನೈನೂರು ರೂಪಾಯಿ ಪೆಟ್ರೋಲ್ ಹಯ್ತ ನಂಗ ಆಯ್ತು
ಹದಿನೈನೂರು ರೂಪಾಯಿ
ಹ ಆರು ಏನು ಮೈಲೇಜ್ ಎಲ್ಲಿ ಕೊಡ್ತಾವಪ್ಪ ಯಾವ ಗ ಅಡಿನ ಕೊಡ ಅದ್ರ ಮೀರ್ಗೆ ಹೊಡೆಚ್ಚ ನ್ ನಿಗ ಎಂಬತ್ತು ತೊಂಬತ್ತು
ಹ್ಮ ಅವೆಲ್ಲ ಸ್ಪಂಡ್ರರು ಸ್ಂಡ್ರಿ ಎಲ್ಲಾ ನಲ್ವತ್ ತೊಡದ್ರ ಅಂಟೆ ಮೇಲೆದನ್ನೆ ಎತ್ತ ಬಲ ನಲ್ಲ ದಾಟಿದ್ರೆ ಯಾವ ಯಾವ್ಯ್ಲ್
ಹ್ಮ್ ಹ್ಮ್ ಅರವತ್ತು ಎಪ್ಪತ್ತು ಹೊಡದ್ರ ಯಾವ್ ಮೈಲೇಜ್ ಕೊಡರು
ಹ್ಮ್
ಸುಮ್ನೆ ಮೈಲಾಜ್ ಮೈಲಾಜ್ಂದ ಬಡ್ಕೊಂಡ್ರ್ತವ ಇವೇ ಮೈಲೇಜ ಒನನ್ ದೂರ್ ಹೋದ್ರ ಅಲ್ಲೇ ಊರ ನಡಿದ್ದೇವು ಹೌ ತಣ ಗಾಳಿ ಪಗತ್ತದ್ರ ಚಂತಗ ತ್ಣ ಗಾಳಿತ್ತು ಅತ್ರ ಒಂದಿ ತುಪ್ಪಸಿಲ್ಲಲ್ಲ ಪ ಎಲ್ಲಿ ತ ನಿಡದ ಉಊಟಾಯತ ವಚ ಮುಕ್ ನೀ ಬಂದ ಕಸು ಹ ಅರುಗನು
ಬೇವರ್ ಗುಡಿ ಅಡ್ ಕಳ್ಕೊಂಡೋಗಿರ್ಬೇಕ
ಆ ಅದೇವರುಗೂಡ ಅಲ್ಲ ಅವ್ರ ಹುಡ್ಗಿ ಮತಸೊಪ ಇಲ್ಲ
ಹ್ಮ್ ಇಲ್ಲೊಂದು ಹುಡ್ಗಿ ನಾ ಅಕಂಡ್ವನ್
ನೀ ಏನ್ೇ ನೋನ್ ಅವನ್ ಜೊತಿ ಕೂತ್ಕ ನೀನು ಅವನ್ ಚಲ ಸ್ವಲ್ಪ ಕಲಿ
ಹಗ್ಗ ಮನ್ನೆ ಊರಿ ಬರ ಟ್ರೈನ್ ಹಾಕಂದಾನ
ಹಗೆ
ಹ್ಮ್ ಅದು ಇಲ್ಲ ಅದ ತಾಪ ಕಲೋಮೀಟ ಹೋಗ ನ ಒನು
ಹ್ಮ್ ಗಾಡಿ
ಹ್ಮ್ ರೂಮ್ನಾಗ ಕಾಲ ಮ್ಯಾಕ್ ಮಾಡಿ ಬಿದ್ದಿ ನಾನು ಇಲ್ಲಿ
ಸೀದಾ ಸಧ್ಯ ಮು ನಾೆ ಕೆಲ್ಸಕ್ ಹೋಗ್ಬೇಕಕ್ ಪೋನ್ ಹಚ್ಬೇಕಕ್ ಅವ್ರ ಏನಂತಾರ ಕೇಳ್ಬೇಕ ಅವನು
ಹ್ಮ್
ಕರ್ಕೋತರ ಇಲ್ಲ ಸಳ ಮಕ್ಳ ಕರ್ಕೊಳಿಕ್ ಬೇರೆ ಕಂಪ್ನಿ ಹೋತಿ ಅಂತ ಹೇಳ
ವಾ
ಗಾಡಿ ಕೊಡ್ತಾರ ಎ ಕಯ ಕಲಯಕ
ಯಾರು
ಹಾ
ನಾ ಇಲ್ಲ ಗಾಡಿ ಅವ ಗಾಡಿ ಕೊಟ್ಟು ಕಲ್ದಾರ ಇಲ್ಲ ಅವನ್ ಜೊತೆ ಹೋಗಾರ ಗಾಡಿ ಕಲಿಯಕ
ಹ್ಮ ಹ್ಮ
ಹಿಂಗ
ಲೈಸೆನ್ಸ್ ಅದ ಎಲ್ಲ ಮಾಡಸ ಗಾಡಿನೇ ಕಲ್ತಿಲ್ಲ ಅವನು
ಎಸ್ಟ್ ಲೈಸೆಸಸ್ ಮಾಡ್ಸಿ
ಟೂ ವೀಲರ ಫೋರ್ ವೀಲರ
ಹ್ಮ
ಇನ್ನೊಂದ ಮೂರಕ್ ತಿಂಗಳಾದ್ರೆ ಅದು ಹೆವಿ ಲೈಸೆನ್ಸ್ ಇದಕ್ ಮಾಡ್ಸ್ಬೋದು ಅ ಗಾಡಿನೆ ಹೊಡಿಯಾಕ್ ಬರಲ್ಲ
ಅರೇ ಏನು ಗಾಡಿ ಹೊಡಿಯಾಕ್
ಹೊಡಿಯಂತಾರ ಅವರು ಓಡವು
ಹಾ
ಅವಾಗ ಅವರು ಗಾಡಿ ಮಾಲಕರು ಇರ್ತಾರೆ ನೋಡು ಗಾಡಿಯ ಅವರು
ಹಾ
ಅಲ್ಲಿ ಓಡ್ಸರ್ ಅವ್ರೇ ಹೊಡಿತಾರಪ್ಪ ಸೂಳೆಮಕ್ಳ ಅವ್ರೇ ಇದು ಚಲೋ ಮಾಡಿ ಸ್ಟೀರಿಂಗ್ ಅಟ್ಟೆ ಇಡಿ ಅಂತಾರೆ ಗೇರಪ್ಪರ ಅವೇ ಹಾಕಿ ನಿಂತ್ಕೋತಾರೆ ನಮ್ಮಗೆ ಹೊಡಿಯಾಕೆ ಬರ್ತದೆ ಅಂದ್ರು ಬಿಡ್ಲಲ್ಲ ಹಂಗ ಅದು ಹ್ಮ ಕಾರು ಹೊಡಿತೇವೆ ನಾವು ಸ್ವಲ್ ಸ್ವಲ್ಪ
ಹ್ಮ್
ಏನು ಮಾಡುತಿ ಹಿಂಗಾದ್ರ
ಹೊಡಿಯಾಕ್ ಫುಲ್ ಕಲ್ತಾನಾ ನೋಡ್ಲೆ
ಪವಿ ಏನಪ್ಪಾ ಅವರ ಮಾವನ ಕಾರ್ ಗಾಡಿ ಮಾಲ್ ಬುಲೋರ ಅದು ಇದು ತನ್ನೆ ಹೊಡೆದು ಹೊಡೆದು
ಬುಲಾರ ಅದು ಸ್ವಿಫ್ಟ್ ತಿರ್ಗಾಡ್ತ ಬಿಡ್ತಾನಪ್ಪಾ ಅದನ್ನ
ಅವ ಕಾರ್ಲ್ಲಿ ಹೊಡ್ಯಕ್ ಬರ್ತವನ ಕಾರ್ ಅಡಿ ಕಲ್ತ್ನ ಆಮೇಲೆ ಮಾಲಕರ್ ಟೆಂಟ್ ಹೊಡ್ಯಕ ಬುಲರ್ ಹೊಡ್ದ
ಹ್ಮ್
ಪರ್ಫೆಕ್ಟ್ ಆಗಿಬಿಟ್ಟ ಮುಗಿತ್
ಟ್ರ್ಯಾಕ್ಟ ಪಾಕ್ಟರ್ ರಿವರ್ಸ್ ಪವರ್ಸ್ ಎಲ್ಲ ಹೊಡಿತನ
ಮುಗಿತು ಒಂದಸತಿ ಕಲಿತ್ರೆ ಮುಗಿತು ಎಲ್ ಗೊತ್ತಾಯ್ತಾರ ಮುಗೀತು
ಹ್ಮ್
ಹೊಡೆದು ಹೊಡೆದು ಮಲಗಿಸು
ಹ್ಮ
ಹೇಳಿ ಶಂತಾನೂ ಬಂದೇಯಿಲ್ಲ
ಯಾವಾಗ ಬರುತೋ ಗೊತ್ತೆಹಾಗಲ್ಲ ಮತ್ ಪೋಟೋದಾಗ ಹಾಕಿರ್ತಾರ ಒಂಬತ್ತನೇ ತಾರೀಕ ಬಂದ್ ಬಂದವು ಇಪ್ಪತ್ತ ಏಳನೇ ತಾರೀಕ್ ಬಂದವು
ಸರಿ ನಮ್ಮ ಮನೇದು
ಹ
ಆ ಯಾರವ್ರೇ ನೋಡ ಸೂದನ್ ಗಾಬರಿ ಆಯ್ತನ್ಲೆ ಅಲ್ಲರ ನಾಷಡ್ತೇನೆ ಆತ್ಲೆ ರಸ್ಟ್ ಮಾಡ ಕಾಯ ಮಾಹಿತ
ಬ್ರೈಟ್ನೆಸ್ ಕಮ್ಮ ಹಲೋ
ಮತ್ತ ಟೈಮ್ ಆಗನ್ ಒಳ್ಳ ಹತ್
ನ ನ ಮುಕ್ಕೋತ್ ನಾನು ನ ಮಾಸ್ ಮುಂಜೆವಸ್ನೆ
ಹಪ್ಪ
ಮುಂಜೆ ಮುಂಜೆ
ಹಾ ಹಾ